ಹಲೋ
ಹೇಳ ಹೇಳಡೆ
ನಮಸ್ತೆ ಬ್ರೋ
ನಮಸ್ಕಾರ ಹೇಳಿ
ಊಟ ಮಾಡುದ್ರಾ
ಊಟ ಆಯ್ತು ನಿಮ್ದ
ಹಾ ಆಯ್ತು ಏನ್ ಮಾಡ್ಸಿದ್ದೀರಿ
ಸುಮನೆ ಕೊದಗಬ
ಹಾ ಬ್ರೋ
ಹಾ ಹೇಳಿ ಹೇಳಿ
ಅದು ಏನ್ ಗೊತ್ತೇನ್ ಆನ್ಸರು
ಹಾ
ಯಾವ್ದ್ ಹೇಳಿ
ಯಾವುದು
ಅದೇ ಬ್ರೋ ಈಗ ನಮ್ಮ ದೇಹದಲ್ಲಿ ಮೂತ್ರ ಉತ್ಪಾದಿಸುವಂಗ
ಹ್ಮ್
ಅದು ಎಚ್ಚಲು ಇರೋದು ಲಿವರ್ ಲಿವರ್ ಉತ್ಪಾದನೆ ಮಾಡುತ್ತೆ
ಹಾ
ಲಿವರಿಂದ ಕಿಡ್ನಿ ಹೋಗುತ್ತೆ ಕಿಡ್ನಿನಲ್ಲಿ ಗ್ಯಾಸುಪ್ರೆಶನ್ ಅಂತ ಒಂದು ಹಾರ್ಮೋನ್ ಇದೆ ಹಾ ನಿಮ್ ಮೂತ್ರ ಏನು ಹೋಗಿರತ್ತಲ್ಲ ಆದ್ರೂ ಇನ್ನ ಪ್ಯೂರಿಫೈ ಮಾಡುತ್ತೆ. ನೀರಿನಂಶ ತಗೊಂಡು ಬಾಡಿಗೆ ಕೊಡುತ್ತೆ. ಏ ಎಲ್ಲ ಎಲ್ ತಗೊಂಡ್ ಹೋಗ್ತಿದ್ದೀರಾ. ತರ್ರಿ ತರ್ರಿ ಅಂತ. ಆಮೇಲೆ ಉಳ್ಕಿದ್ ಮೂತ್ರಾನ ವೇಸ್ಟ್ ನಾ ಹೊರಗ್ ಕಳ್ಸುತ್ತೆ. ಇದು ಪ್ರೊಸೆಸ್.
ಹ್ಮ್ ಹಂಗಾ.
ಹಾ.
ಮತ್ತ ಇನ್ನೇನ್ರಿ ಕುಬೇರ ಅವ್ರೆ.
ಯಾವ್ ಯಾವ್ ಸಬ್ಜೆಕ್ಟ್ ಮೇಲ್ ಕೇಳ್ಲಿ.
ಸೈನ್ಸ್ ಕೇಳಿ.
ಸೈನ್ಸಲ್ ಕೇಳ್ಲಾ.
ಹಾ.
ಹ್ಮ್ ಹ್ಮ್ ಹ್ಮ್ ಹ್ಮ್.
ಈ ವಲ್ಕನೈಸೇಶನ್ ಅಂತ ಕೇಳಿರ್ಯಾ ಬ್ರೋ.
ಯಾವ್ದು.
ವೆಲ್ಕನೈಜೇಷನ್.
ಏನ್ರಿ ಹಂಗಂದ್ರೆ.
ವಲ್ಕನೈಜೇಷನ್ ಅಂದ್ರೆ ವಲ್ಕನೀಕರಣ ಕನ್ನಡದಲ್ಲಿ.
ಗೊತ್ತಿಲ್ರಿ ಅದೇನು.
ಅಂದ್ರೆ ಏನ್ ಗೊತ್ತಾ ಬ್ರೋ ಈ ರಬ್ಬರ್ ಇರುತ್ತಲ್ಲಾ ಬ್ರೋ.
ಹಾ.
ರಬ್ಬರ್ನ ಅದನ್ ಗಟ್ಟಿ ಆಗ್ಬೇಕ್ರ ಅದ ಹಾಲಲ್ಲಿ ಇರುತ್ತೆ ಗೊತ್ತಾ ಹಾಲು.
ಹಾ ಹಾ.
ಅದನ್ನ ಗಟ್ಟಿ ಮಾಡ್ಬೇಕಂದ್ರೆ ಗಟ್ಟಿಗೊಳ್ಸೊ ಕ್ರಿಯೆನೇ ವಲ್ಕನೈಜೇಷನ್ ಅಂತ.
ಓಕೆ.
ಹಾ ಅಲ್ಲಿ ಒಂದು ಇದನ್ ಬಳಸ್ತಾರೆ.
ಏನ್ನಾ.
ಕೆಟಲಿಸ್ಟ್.
ಹಾ.
ವೇಗವರ್ಧಕ ಅಂತಾರೆ ಅದನ್ನ ಅದ ಯಾವ್ದ ಅಂದ್ರ ನಿಕ್ಕಲ್ ನಿಕ್ಕರ್ ಸಾರಿ ಸಲ್ಫರ್.
ಹ್ಮ್.
ಸಲ್ಫರ್ನ ಬಳಸಿ ಅದನ್ನ ಗಟ್ಟಿ ಮಾಡ್ತಾರೆ ಗಟ್ಟಿ ಗೊಳಿಸ್ತಾರೆ ರಬ್ಬರ್ನ. ಅದನ್ನ ವಲ್ಕನೈಜೇಷನ್ ಅಂತ ಹೇಳ್ತಾರೆ. ಇನ್ನೊಂದು ಈ ಗ್ಯಾಲೋನೈಜೇಷನ್ ಅಂತ ಕೇಳಿರ ಗ್ಯಾಲೋನೈಜೇಷನ್.
ಮ್ಮ್.
ಗ್ಯಾಲೋನೈಜೇಷನ್.
ಏನ್ರಿ ಗ್ಯಾಲೋನೈಜೇಷನ್ ವಲ್ಕನೈಜೇಷನ್ ಅಂತ ಏನೇನೋ ಹೇಳ್ತಾ ಇದ್ದೀರಾ.
ಇವೆಲ್ಲಾ ಇಂಪಾರ್ಟೆಂಟ್ ಬ್ರೋ ನೀವ್ ಪಿ ಸಿ ಎಕ್ಸಾಮ್ ಬರಿತೀನಿ ಅಂತೀರಾ ಮತ್ತೆ.
ಗ್ಯಾಲೊನೈಜೇಷನ್ ಅಂದ್ರೆ ಏನು.
ಹೇ ಈಗ ಪೈಪ್ಸ್ ಎಲ್ಲ ನೋಡಿರಲ್ಲ ಬ್ರೋ ಗ್ಯಾಲನೈಜಡ್ ಐರನ್ ಪೈಪ್ಸ್ ಅಂತ ಹಾಕಿರ್ತಾರೆ.
ಹ್ಮ್ ಹ್ಮ್.
ಅಂದ್ರೆ ಈಗ ಗ್ಯಾಲೋನೈಜೇಷನ್ ಅಂದ್ರೆ ತುಕ್ ಹಿಡಿಬಾರ್ದು ಆ ರೀತಿ ಮಾಡ್ಬೇಕ್ ಅದನ್ನ ಈಗ ಕಬ್ಬಿಣ. ಈಗ ಗ್ ಗ್ರೀಸ್ ಲೇಪನ ಮಾಡ್ತಾರೆ. ಆಯಿಲ್ ಹಾಕ್ತಾರೆ ಆ ರೀತಿ ಈಗ ಮೇನ್ಆಗಿ ಏನ್ ಮಾಡ್ತಾರೆ ಗೊತ್ತಾ. ಆ ಇದನ್ನ ಸತು ಬ್ರೋ.
ಏನು
ಸತ್ತು ಹಾ ಜಿಂಕ್ ಜಿಂಕ್ ಜಿಂಕ್ನ ಲೇಪನ ಮಾಡ್ತಾರೆ
ಹ್ಮ ಹ್ಮ
ಹ ಅದನ್ನ ತಡಿಬೇಕಂತ ಜಿಂಕ್ನ ಲೇಪನ ಮಾಡಿ ಅದು ಏನದು ಗಾಳಿಗೆ ಅತಿ ಹೆಚ್ಚಾಗಿ ಇದನ್ನ ಆಕಬಾರದು ಹಾಳಾಗಬಾರ್ದು
ಹಾ ಹಾ
ಮತ್ತೆ ಕಬ್ಬಿಣ ಗೊತ್ತಲ್ಲ ಬ್ರೋ
ಹ್ಮ್ ಕಬ್ಬಿಣ ಗೊತ್ತು
ಕಬ್ಬಿಣ ತುಕ್ಕು ಹಿಡಿದಾಗ ಅದ್ರ ತೂಕ ಏನಾಗುತ್ತೆ
ಹ್ಮ ತುಕ್ ಏನಾಗುತ್ತೆ ಎಫ್ ಇ ಎಸ್ ಒ ಫೋರ್
ಎಫ್ ಇ ಎಸ್ ಒ ಫೋರ್ ನಾನನ್ ಕೆಮಿಕಲ್ ಫಾರ್ಮ್ ಕೇಳ್ತಿಲ್ಲಾ
ಹಾ
ತುಕ್ ಹಿಡಿದಾಗ ಅದ್ರ ತೂಕ ಹೆಚ್ಚಾಗುತ್ತ ಕಡಿಮೆ ಆಗುತ್ತ ಇದ್ದಂಗೆ ಇರುತ್ತ ಏನಾಗುತ್ತೆ
ಕಡಿಮೆ ಆಗುತ್ತೆ
ತಪ್ಪು ಹೆಚ್ಚಾಗುತ್ತೆ
ಹೆಂಗೆ
ಹೆಂಗೆ ಅಂತಂದ್ರೆ ಈಗ ತುಕ್ಕು ಹಿಡಿಯತಲ್ಲ ಅದು
ಹ್ಮ
ಹ ಹೆಚ್ಚಿನ ನೀರು ಅಂಷ ಇರುಕೊಳ್ಳಂತದ ಆ ನೀರಿನ ಅಂಶ ಹಿಡ್ಕೊಂಡಾಗ ತೂಕ ಜಾಸ್ತಿ ಆಗತ್ತದು ಅ ಅದರದ ಒಂದು ಕ್ವಾಲಿಟಿ ಕಡಿಮೆ ಆಗುತ್ತೆ ತೂಕ ಹೆಚ್ಚಾಗುತ್ತೆ ಹ್ಮ್ ಮತ್ತೆ ಬ್ರೋ ಕೇಳಿ
ಆ
ಮತ್ತೇನ್ ಕೇಳಿ ನೀವು
ನೀವ ಎಲ್ಲ ಕೇಳಿ ಹೇಳ್ತಾ ಇದ್ದೀರಾ ನೀವೆ ಹೇಳಿ
ವರ್ಕನೈಜೇಷನ್ ಗಲನೈಜೇಷನ್ ಆಯ್ತು
ಈಗ ಜಿಯೋಗ್ರಫಿ ನಿಮ್ಗೆ ಇವಾಗ
ಹಾ ಕೇಳಿ ಕೇಳಿ
ಬ್ಲೂ ಮೈ ಮೌಂಟೆನ್ಸ್ ಎಲ್ಲಿ ಬರ್ತಾರೆ
ಬ್ಲೂ ಮೌಂಟೇನ್ಸ್
ಹಾಂ
ಅದೇ ಹಿಮಾಲಯ
ಹ ಹಾ
ಮತ್ತೆ
ಈಗ ಬ್ಲೂ ಮೌಂಟೇನ್ಸ್ ಅಂತ ಕೆಲವೊಂದ್ ಕಡೆ ಮಿಜೋರಾಮ್ ಆಗ್ಬತ್ತೆ ಕೆಲವೊಂದ್ ಕಡೆ ನೀಲಗಿರಿ ತೋಪಲು ಬರ್ತವೆ
ಹೌದಾ ನೀಲಗಿರಿನಲ್ಲಿ ಬರುತ್ತಾ
ಹ್ಮ್
ಹಾ
ಹ್ಮ್ ಈವಾಗ ಇದು ಕರ್ನಾಟಕದಲ್ಲಿ ವರ್ಲ್ಡ್ ಹೆರಿಟೇಜಬಲ್ ಸೈಟ್ ಅಂತ ಯಾವ್ಯವು ಇದೆ ಹೇಳು
ವರ್ಲ್ಡ್ ಹೆರಿಟೇಜ್ ಸೈಟ್ಸ ಇರೋದು ಮೂರ್ ಅನ್ಸುತ್ತೆ
ಹ
ಒಂದ್ ಒಂದು ನಮ್ ಹಂಪಿ ನೈನ್ಟೀನ್ ಎಯಟೀಸಿಕ್ಸ್ ಎಯಟಿ ಎಯಿಟಿ ಫೋರ್ ಏನೋ ಅನಿಸುತ್ತೆ
ಇಯರ್ ಏನು ಇರ್ಲಿ ಹ ಹೇಳು ಈ ಇಯರ್ ಬಿಟ್ಟು ಹೇಳು
ಹ ಹಂಪಿ ಪಟ್ಟದ್ ಕಲ್ಲು ನಾವ್ ಹೊಯ್ಸಳಾರ್ದು ಬೇಲೂರು ಹಳೆ ಬಿಡು ದೊಡ್ಡ ಗದ್ದೆ ಮಳ್ಳಿ ಲಕ್ಷ್ಮೀ ದೇವಸ್ಥಾನ ಇನ್ನೊಂದು ಯ್ದ ಇದೆ
ಅಷ್ಟನಾ ಮೂರ ಯಾವ್ದ ಹೇಳ್ದೇವ ನೀನು
ಏ ಹಂಪಿ ಇದು ಬ್ರ ಹಳೆ ಬಿೀಡು
ಹಾ ಇವಾಗ ಹಂಪಿ ಪಟ್ಟದ ಕಲ್ಲು ಎರಡ ಆದ್ವಾ
ಹಾ
ಅಮೇಲೆ
ಆಮೇಲೆ ಹೊೋಯ್ಸ್ಳದ ಕಾಲದ ದೇವಾಲಯಗಳನ್ನು ಸೇರ್ಸಿರೋದು ಒಂದೇ ಅಂತ ಟ್ ಮಾಡಲಿಲ್ಲ ಅದನ್ನ ಅದ್ರಲ್ಲಿ ಒಂದು ನಾಕಕ್ ದೇವಸ್ಥಾನ ಬರ್ತವೆ
ದೇವ ವಯಸ್ಸಳೋರ ಕಾಲದ ದೇವಾಲಯಗಳು ಅಷ್ಟೇನಾ
ಹಾ ಹಾ
ಹ್ಮ ಹ್ಮ್ ವಷಗಢ ಸಾರಿ ಬುಟ್ಟೆ
ವೆಸ್ಟರ್ನ್ ರಾಡ್ಸು ಪ್ರಾಕೃತಿಕವಾಗಿ
ನಾನೇಏನ ಕೇಳಿದೆ ಕರ್ನಾಟಕದಲ್ಲಿ ಇರೋ ಅಂತದ ಸ್ಪೆಸಿಫಿಕ್ ಆಗಿ ಹೇಳನ ಪರಂಪರೆವಾಗಿ ಎಂತ
ಹಾ ಸರಿ ಸಾರಿ ಇವ ಕ್ಷಣೇ ಇರ್ಲಿ
ಏನಪ್ಪಾ ನೀನು ಹಂಗೆ ಮಿಸ್ ಹಿಂಗಗೆ ಮಿಸ್ ಮಾಡ್ಕೊಳೋದ್ ನೀವು
ಹೌದ್ರಾ ಯಜನ್ ಮಾಡ್ದರ ಅದಕ್ ನಿಮ್ಮ ಹತ್ರ ಬಂದಾಗ ಮಾರ್ಗದರ್ಶನ ಬೇಕಕ್ ನಮ್ಗ
ದೇಶದಲ್ಲಿ ಇರೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳಲ್ಲಿ ಪ್ರಾಕೃತಿಕ ಮತ್ತು ಪಾರಂಪರಿಕವಾಗಿ ಎರಡೂ ಮಿಕ್ಸ್ ಆಗಿರೋದು ಯಾವು್ದದು
ಹಾ ಇದು ನಮ್ ಕಾಂಚನಜುಂಗ
ಹ್ಮ್ ಎಲಪುರ ಕಾಂಚಗಂಗಾ
ಇ ಸಿಕ್ಕಿಮ
ಸಿಕ್ಕಿಮ ಬರುತ್ತ ಕರ್ನಾಟಕ ಶೋರ
ಹಾ ಶುವರ್ ಲಾಕ್ ಮಾಡಿ ಗುರುಗಳೇ
ಹ್ಮ ಹಾ ಮಾನಸ ಎಲ್ಲ ಬರುತ್ತೆ
ಮಾನಸರವರ ಅದು ಸಿಕ್ಕಮನ್ನ
ಮಾನಸ ಸರೋವರಲ್ಲ ಕಣಪ್ಪಾ ಮಾನಸ್
ಮಾನಸ್ ನ್ಯಾಷನಲ್ ಮಾನಸ್ ಅದೇ ನಾಲ್ ಕಡೆ ಬರುತ್ತೆ ಇದು ಬ್ರೋ ಅಸ್ಸಾಮ
ಬರೀ ನಾಡ್ ಸೈಡ ಬರ್ತ ಅಂತಿಲ್ಲಪ್ಪಾ ಹೆಂಗ್ ಓದ್ತಾ ಇದ್ದಿ ನೀನು
ಅದೇ ಬ್ರೋ ಅಸ್ಸಾಮಲ್ಲಿ ಬರುತ್ತೆ ಮಾನಸ ಸಾಂಬಾರ್ ರಾಜಸ್ಥಾನ
ಹ್ಮ್ ಹ್ಮ್ ಏಲೋನಿ ನದಿ ಎಲ್ಲ ಹರಿಯುತ್ತೆ
ಧೋನಿ ರೋನಿ ನದಿ ಎಲ್ಲೋ ಕೇಳ್ದಂಗಿದೆಯಲ್ಲಾ ಮಧ್ಯಪ್ರದೇಶ ಅನ್ಸುತ್ತೆ
ಹ್ಮ
ಅಲ್ವಾ ಮತ್ತೆಲ್ಲಿ ಬರುತ್ತೆ ಅವ್ರ ಹೇಳಿ
ಋಷಭಾವತಿ
ವೃಷಭಾವತಿ ಅಂದ್ರೆ
ಋಷಭಾವತಿ ಎಲ್ಲರೂ ಐತವಲ್ಲೇ
ಏ ನಧಿಗಳು ನೋಡ್ಬೇಕ ನೋಡಿಲ್ಲ
ಋಷಭಾವತಿ ನೀನ್ ಇರೋ ಸಿಟಿಲ ಅರಿದದಲ್ಲಪ್ಪಾ ಅದೇ ಗೊತ್ತಿಲ್ವಲ್ಲ ನಿನಗೆ
ಓ ನಮ್ಮ ಬೆಂಗಗಳೂರಿನಲ್ಲಿ
ಹ್ಮ
ಮತ್ತೆ ಎಲ್ಲ ಐತಿ ಕಾಂಡೆ ಇಲ್ಲ ಕಂಡೆ ಇಲ್ಲಾ ಕಾವರಿನ್ದ ಎಷ್ಟೇ ಬರುತ್ತೆ ಮತ್ತೆ
ಅ ಏನಪ್ಪಾ ನೀನ್ ಋಷಭಾವತಿ ನದಿ ಕೇಳಿಲ್ಲ ಅಂತಯ ಬೆಂಗ್ಳೂರಲ್ಲಿ ಇತ್ಕೊಂಡು
ನಮ್ ಕೆಂಗೇರಿ ಮೋರಿನಾ ಷಭಾವತಿ
ಕೆಂಗೇರಿ ಮೋರಿ ಎಲ್ಲ ಅದು ಅದು ಶು ಮು ಹಟ್ಟು ಹುಟ್ಟು ಏನಂದ್ರೆ ಹುಟ್ಟು ಸ್ಥಳದಲ್ಲಿ ಹೋದ್ ನೋಡಿದ್ಯಾ ಎಷ್ಟು ಎಷ್ಟು ಪಾವತ್ರವಾಗಿದೆಯ ಋಷಭಾವತ ಇಂದ
ಹಾ ನೋಡಿಲ್ಲ ಬರು ಹಂಗಾರೆ
ನೀವು ಇವ್ರು ಅ ಬಳ್ಳಾರಿಯವರು ಕೊಪ್ಪಳದವರು ಎಲ್ಲ ಬಂದಂಗ ಮಾಡಿದರ ನದಿ ಅದ
ಏನ್ ಮಾಡಿದೀವ ಲೀಜ್ ಮಾಡಿದೀವ
ಹ್ಮ
ಮಾಲಿನ್ಯ
ಹ ಪರಿಸರ ನೀರು ನೀರು ಮಾಲಿನ್ಯ ಮಾಡಿದಾರ ಅದಕ್ಕೆ
ಏಯ್ ನಮ್ಮೂರ್ ಕಡೆರೆ ಎಲ್ಲಾರ ಆ ರೀತಿಯನ್ನು ಅಷ್ಟೊಂದು ಕೆಟ್ಟ ಮನಸ್ಸಿನ ಅವರು ಇಲ್ಲ ಬ್ರ ತುಂಬಾ ಪರಿಸಶ ನೀರಿಗಿಂತ ಶುದ್ಧವಾದ ಮನಸು ನಮ್ದು
ಬಿಜ ಅವ್ರ ಏನ್ ನಿನ್ ಕಡದು ಜಾಸ್ತಿ ಏನ್ರ ಮಾಡ್ಬೋದ
ಹ
ಹ್ಮ್ ಮತ್ತೆ ಕೇಳಿವ್ರಾ
ನದಿ ಹರಿಯುವದು ರಸ್ಥಾನಲ್ಲಿ
ನಮ್ ಹೋಗ್ ಮಲ್ಸ ಯಾರದ
ಓಮ ವಿಷರು ಯಾರುಂತಿಯಾ
ಹಾ
ಇವ ನಿ ಪ ಪ್ರಿಯಾಂಕ ಅರ್ಗೇನ್ ಮಾಡ್ಯಾರಲ್ಲಪ್ಪಾ
ಹಾಪ ಅಲ್ಲ ಸಾರಿ ಚ ಮಿನ ಚ ಮಿನ
ಹ್ಮ
ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ
ಡಿ ಕೆ ಶಿವಕುಮಾರ್ ನೋಡಿದ್ರಲ್ ಇವಾಗ
ಹಾ ಹಾ ನೋಡ್ತಿದ್ರಿ ಎಲ್ಲಾ ಅವರು ನೋಡ್ಕಳಿ ಅವ ಕೇಳ್ತ ಅವ್ರು
ಹ್ಮ
ಸರಿಬ್ರಾ ಮತ್ತೆ
ಸರಿ ಬ್ರೂ ಆಯ್ತು ಬಾಯ್
ಹ್ಮ ಸರಿ ಶುಭರಾತ್ರಿ